ಹ್ಮ್ ಹಲೋ ಸರ.
ಹಾ ಸರ ಹೇಳಿ ಸರ್.
ಹ ಹಾ ಕೇಳ್ತದ ಕೇಳ್ತದ. ಹ್ಮ್ ಹ್ಮ್ ಹ್ಮ್ ಮತ್ತ ಏನಂತೀರಾ ಊಟ ಗಿಟ ಆಯ್ತ ನಿಮ್ದು. ನಿಧೆ ಮಾ ಈಗ ಕುತ್ಕೊಂಡಿದ್ದಕ್ಕೂ ನಿಮ್ ಕಾಲ್ ಮಾಡಬೇಕ ಅಂತ.
ಓಕೆ ಓಕೆ ಸರ್ ಮತ್ತೇನ್ ಸರ್ ಆರಾಮ್ ಇದ್ದೀರಲ್ಲ ಎಲ್ಲ.
ಎಲ್ಲಾ ಚನ್ನಾಗ ಅದೇವಿ ನಿಮ್ ಕಡೆ ಮಳೆ.
ಮಳೆ ಇಲ್ಲ ಸರಿ ಬಳೆ ಗಾಳೆನೇ ಬರ್ತಿದೆ ಮಳೆ ಏನು ಬರ್ತಾನ ಇಲ್ಲ ಈಗ. ಈ ಹೊರ್ಷಯಾಕ್.
ಇಲ್ಲಿಲ್ಲ ನಮ ಸೈಡ್ ಏನಾಗಿದೆ ಅಂದ್ರೆ ಅದು. ಪೀಕ್ ಹಾಕಿದ ನಂತರ ಬೆಳೆ ಹಾಕಿದ ನಂತರ ಗೊಬ್ಬರ ಎಲ್ಲಾ ಹಾಕಿ ಬಿಟ್ಟಾರ ಈಗ ಸದ್ಯ ಮಳಿ ಬೇಕೇ ಬೇಕು.
ಹಾ ಹಾ ಹಾ ಹಾ.
ಇಲ್ಲ ಹ್ಮ್ಮ್ ಹ್ಮ್ ಇಲ್ಲಾ ಅಂದ್ರೆ ಆ. ಪೀಕು ಈಗ ಬೆಳದ ಪೈರ್ ಸತಿಗೆ ಹಾಳಾಗತ್ತೆ. ಹ್ಮ್ ಆಮೇಲೆ ಮುಂಜೆ ದಿಂದ ವಾತಾವರಣ ಇವತ್ ಮಳೆ ಆಗ್.
ಹಾ ಕರೆಕ್ಟ್ ಕರೆಕ್ಟ್ ಬಟ್. ಗಾಳಿ ಜಾಸ್ತಿ ಬರ್ತಿದೆ ಸರ್ ಏನ್ ಮಾಡಕ್ಕ ಆಗಲ್ಲ.
ಹ್ಮ. ಹ ಹಿಂಗಂತೀರ ಆ ನೀವ್ ಕೆಲ್ಸ ಮಾಡದ ಏನ ನೀವು. ಏನ್ ವರ್ಕ್ ಮಾಡ್ತಿದೀರಾ.
ನಾವ ಇಲ್ಲ ನಾವು ಸ್ವಲ್ಪ ಹೊಲ ಕಾಯ್ತ ದೇವ ನೋಡಿ ಕಲಂಗಡಿ ದಣ ಹಾಕಿದೀವಿ. ಹ ಸ್ವಲ್ಪ ಹೊಲ್ದಲ್ಲೇ ಬಂದಿದ್ವಿ.
ನೌದ ನಾವ ತರಕಾರಿ ಬೆಳಿತಿದ್ದೀವಿ ಬಾಳ ಮಾಡಿ.
ಹೌದಾ.
ಹ್ಮ್.
ಓಕೆ ಓಕೆ.
ಕಲ್ಲಂಗಡಿ ಹಣ್ಣ ಹಣ್ಣ ವ್ಯಾಪಾರ ಅಂದ್ರೆ ಹಣ್ಣಿನ ನಿಮ್ದು ಚೆನ್ನಾಗ ಇದವ ಹಂಗಾದ್ರೆ.
ಹಾ ಕಾಲಂಗಾಣಿ ಇವಾಗ ಸ್ವಲ್ಪ ಇವಾಗ ನೋಡಿದ್ರೆ ಒಂದ್ ಸ್ವಲ್ಪ ಬಿಸಿಲು ಏನಾದ್ರು ಬಂದ್ರೆ ಜಾಸ್ತಿ. ಬರುತ್ತೆ ರೇಟ್.
ಅಲ್ಲಾ ನೀರಾವರಿ ನಿಮ್ದು.
ನನ್ ನೀರಾವರಿ.
ನೀರಾವರಿ ಆದ್ರೆ ಯಾವ ಯಾವ ಚಿಂತ ಇಲ್ದಂಗೆ ಆರಾಮ ಇರ್ಬೋದು.
ಹಾ ನೀರ್ ಅವ್ರದ್ರೆ ಏನ ಚಿಂತರ್ಲ ಆಗ್ಬ ಬಿಡ್ರಿ
ಹ್ಮ್ ನಮ್ ನೀರಾವರಿ ಎಲ್ಲ ಬೈಲ್ಸಮಿ ನಾ ಎಷ್ಟೊತ್ತಿದ್ರು ಮಳೆನೇ ಕಾಯ್ಬೇಕಕ್ ನಾವು
ಹ ಹೌದೌದು ಅಂದ್ರೆ ನಮ್ ಸೈಡ್ನು ಒಂದ್ ಸ್ವಲ್ಪ. ಹೊರವಲಗಳೆಲ್ಲ ಇದಾವಲ್ಲ ಹಂಗಾಗಿ ಒಂದ. ನಾವು ಬಿತ್ತನೆ ಮಾಡಿದ್ದೀವಿ ಇದು ಜೋಳ. ವೆ ತಿನ್ನೋ ಜೋಳ. ಹಾ ಬಳಿ ಜೋಳ.
ಕೇಳ ಅಂತಾರೆ.
ಹಾ ಅದೇ ನಮ ಸೈಡ್ನು ಬಿಳಿ ಜೋಳ ಹಾಕ್ತಾರೆ ಬಟ್ ನಾವು ಹಾಕಿದ್ದೀವಿ ಒಂದ್ ನಾಕ್ ಎಕರೆ. ನಾಲ್ಕ ಐದ ಏನೋ. ಸಕ್ರ ಹಾಕಿದೀವಿ ಬಟ್ ಅದು ಒಂದ್ ಸ್ವಲ್ಪ ಹಾಕಿದ್ದೀವಿ ಹಾಕಿದಾಗ ಒಂದ್ ಸ್ವಲ್ಪ ಮಳೆ ಬಂತು. ಹ ಇವಾಗ ನೋಡಿದ್ರೆ ಒಂದ್ ಹದ್ನೈದು ದಿವ್ ಆಗಿದೆ ಅಬ್ಬ ಮಳೆನೇ ಇಲ್ಲ
ನೀ ನ ಬಯಲ್ಸ ಮ ಯಾರಂತ ದೇವ್ರ ನೋಡೋದು ಏನಪ್ಪಾ ನೀನ ಮ ಮಳೆ ಕೊಡುುವ ಅಂತ ಅನ್ನೋದು ನಿಮ್ದಾದ್ರೂ ಈಗ ನೀರಾವರಿ ಆಐ್ತಲ್ಲ ಮ ಹೆಂಗ ನಡತ್ತು ಅ
ಹಾ ಹೌದು ಸರ್ ಹೌದು ಕಟ್ಟು
ಹ್ಮ್ ಊಟ ಏನ್ ಮಾಡ್ಬಂದ್ರಿ ಇವತ್ತು
ಊಟ ಇವಾಗ ಸದ್ಯಕ್ಕೆ ಮಾಡಿಲ್ಲ ಬೆಳಿಗ್ಗೆ ಮಾಡಿದ್ದ ದೆ ಆ ಇದು ಕಾಳು ಪಲ್ೆ ಮ ಮತ್ತೆ ರೊಟ್ಟಿ ತಿಂದಿದ್ದು ಜೋಳದ ರೊಟ್ಟಿ
ಹ್ಮ್ ಹೌದಾ ಸಚರ್ನ ಮತ್ತು ಎರಡುನು ನೀವು
ಹಾ
ಸಸ್ಯಹಾರಣ ಮೋಸಹಾರಿಿನ ನಾನ್ ವೆಜ್ಟೇನ್ ವೆಜಿೇರಿನ್ ಎಕ್ಸರ್ಸೈಸ್ ಯಾರು ಊಟ ಮಾಡಲ್ಲ
ಅಂದ್ರೆ ಮಾಡ್ತೇವಿ ಹಂಗೇನಿಲ್ಲ ಬಟ್ ಅದ್ರೆ ನಾವು ಇರೋದೇ ಸಜಾರಿ ಎಲ್ಲ ಮಾಂಸಾರನೇ
ಹ ಹೊಟ್ ಎರಡು ಯಾವ್ದಾವ ಊಟ ಮಾಡಿದ್ರರು ಊಟ ಮಾಡ್ಬೋದು
ಸಿಗ್ದ ಯಾವ್ದ್ ಊಟ ಮಾಡಿದ್ರ ನೋಡತಿತಿ
ಹ್ಮ್
ಹ್ಮ ಹ್ಮ
ನಿಮ್ದು ಪೂರ್ತಿ ಇಲ್ಲ ನಮ್ದು ನಾನ್ ವೆಜ್ಟನ್ ಹೌದು ವೆಜಟೇನ್ ಹೌದು ನಮ್ದು ಸಸ್ಯಹಾರನ ಹೌದು ಮಾಂಸಹಾರನ ಹೌದು ಹ್ಮ್ ಎರಡು ಊಟ ಮಾಡ್ತವ ಯಾವ ನಮ್ಮ್ ಮನಲಿ ಏನ್ ಮಾಡ್ತಾರೆ ಒಂದು ವಾರಕ್ಕೆ ಮೂರ್ ದಿನ ಅಂತ ಅಂತೇಳಿ ವಾರದ್ದು ದೇವ್ರು ವಾರ ಅಂತ ಹೇಳೇಳಿ ಅವಾಗ ಏನ್ ಮಾಡಲ್ಲ ಹ್ಮ್ ಮಂಗಳವಾರ ಶುಕ್ರವಾರ ಅಂತೂ ನಮ್ಮ್ ಮನೇಲಿ ಏನ್ ಮಾಡ ಮಾಡಲ್ಲ ಶನಿವಾರ ಮೂರ್ ದಿನ ಹುಡುಕಿ ಟೈಮಲ್ಲಿ ಮಾಡ್ತಾರೆ ನಮ್ಮ್ ಮನೆಯಾರ ವಿಚಿತ್ರ ಒಂದು ಭಕ್ತಿಯಾರದರು ಶನಿವಾರ ಹನುಮಂತಪ್ಪನ ಭಕ್ತರು ಮಂಗಳವಾರ ಎಲ್ಲ ಮುಂದೇರು ಭಕ್ತರು ಶುಕ್ರವಾರ ಹ ದಮನ್ ಬಕ್ತ ಹಿಂಗೆಲ್ಲ ಅವರು ಒಂದ್ ಹಐದಿನೆಂಟಾರ
ಹ ಹೌದೌದ
ಅವತ್ತ ಏನ್ ತರಲ್ಲ ತಂದ್ರ ನಯ ಆಟ ನಯಾಟ ಜ ಜಗಳಾಟ
ಹ ಹೌದು ಮತ್ತೆ ಅವರು ಅರ್ಕೆ ತ್ಕೊಂಡಿರ್ತಾರೆ ಅಂದ್ರೆ ನಾವು ಏನು ಪಾಲಿಸಲೇಬೇಕು ಇಲ್ಲಾಂದ್ರೆ
ಹ್ಮ್
ಇದು ದಂಡಯಾತ್ರೆ ಏನ ಅಂತಾರಲ್ಲ ದಂಡ ನಿ ಇದರನೇ ಕುತ್ಕೊಂಡ್ಂಬಿತಾರೆ ಆಮೇಲೆ
ಹಾ ಮತ್ತೆ ಎದಕ್ ಬೇಕಪ್ಪಾ ನಾವು ಸುಮನೆ ಆಬಿಡ್ತೇವಿ ಹ್ಮ್ ನೋಡಲ್ಲಿ ನಮ್ಮ ಅದೇ ನಮ್ಮ ಅಮ್ಮಾಗ ನೋಡಿದ್ರೆ ಫೋನ್ ಬಂದ ಮ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ನನು ಹ್ಮ್
ನಮ್ಮ ಸಮಾಚಾರ ಸ ಕ್ಕೆ ಏನಿಲ್ಲ ಇವರೆ
ಹ ಮ್ಯಾರೇಜ್ ಆಗೈತ್ರಿ ನಿಮ್ದ
ಮಳೆ ಬಂದಿದ್ರೆ ಹು ರಿ ಇರ್ಬೇಕಿತ್ತು ಕೆಲ್ಸ ಗಿಲ್ಸ ಅವೆಲ್ಲ ಇಲ್ಲ ಇಲ್ಲ ಇಲ್ಲ ಆಗಿಲ್ಲ
ಹು ಏಜು
ಏಜ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಇದೆ
ಈ ಇಪ್ಪತ್ನಾಲ್ಕ
ಪ್ಚ್ ಹ್ಹ ಇಪ್ಪತ್ತ್ ಮೂೂರು
ಹೌದಾ ಹು ನಾವು ಐವತ್ತೆರಡು
ಅಬ್ಬಾಬ್ಬಾ ಬ್ಬಾ ಹ್ಹ ಹಕ್ ಎ ಹೌದು ಹೌದು ಹಹ್ಹ್ ಹ
ಹು ಪ್ಚ್ ಹಕು ಬಂದ್ ನಮ್ಮ ಸೈಡ್ ಬಂದಿರಾ ನೀವು ಮೈಲಾರಾ ಹೊಳಾ ಮೈಲಾರಾ ಆ ಕುರುವತ್ತಿ ಬಂದಿದೀರೆನ ಹ ಹ ಹ ಹಂಗಾರ ನೀವು ಬಂದೆ ಬಂದಿರಿ ಇಲ್ಲಿ ಹಾ ಕರ್ನಾಟಕಕ್ಕೆ ಪ್ರಸಿದ್ಧ ವಾದ ಜಾತಿ
ಹಾ ಜಾತ್ರಿ ದೊಡ್ಡ ಜಾತ್ರಿ ಹೋದ್ರಿ ಅದು ದೊಡ್ಡ ಜಾತ್ರಿ
ಹು ಹು ಹು ಕೆಲವೊಂದು ಮೇಲಾನಿಕ ಪ್ರಾನೇಕದಮೇಲೆ ಬೆಳೆ ಬೆಳೆ
ಹಾ ಹಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ತಮ್ ಕೆಲೊಂದು ಟೈಮ್ ಬರುತ್ತೆ ಆ ಟೈಪ್ ಟೈಮ್ ಅಲ್ಲಿ ಬರುತ್ತೆ
ಹು ಹು ಒಟ್ ಮೈಲಾರ್ಕ್ ಬಂದಿರಾ ಜಾತ್ರಿ ಟೈಮ್ ಬಂದಿರಾ
ಹಾ ಜಾತ್ರೆ ಟೈಮ್ ಬಂದಿದೀನೆ ನಮ್ಮದು ಒಂದ ಅದರಕೆ ಇತ್ತು ಕೋರಿಕೋ ಇದು ಕುರಿ ಕುರಿಕೋಯ್ದ ಸೈಡಿಗೆ ಬಂದ್ ಈ ಕಡೆ ತಿಂದ್ವಿ ಮಾಡಿ ಪ್ಚ್ ಒನ್ ಟೈಮ್ ಅಲ್ಲಿ ಊಟ ಮಾಡಿ ಆಮೇಲೆ ಈ ಕಡೆ ಒನ್ಸ ಟೈಮ್ ಮಾಡಿ ಬಂದ್ಬಿಟ್ವಿ
ಹು ಈಗೆಲ್ಲಾ ಈಗ ಟ್ಯಾಕ್ಟರ್ ಆಗ್ಯಾವು ಗಾಡಿ ಆಗ್ಯವು ಬೈಕ್ ಆಗ್ಯಾವು ಮೊದ್ಲೆಲ್ಲ ಚಕ್ಕಡಿ ಕಡ್ಕೊಂಬರರು ಹು ಒಂದ್ ಬರ್ತದ್ರು ಈಗೆಲ್ಲಾ ಸುಪ್ರಿಯರ್ ಕಾಲ
ಹು ಅದೇ ಅದೇ
ಹು ಹು ಮತ್ತೆ ಈಗ ಬರೋದುವು ಈ ಕಡೆ ಬರ್ತೀರಾ
ಆ
ಪ್ಚ್ ಯ ಬರ್ತೀರ ಈ ಕಡೆ
ಹಾ ಬರ್ಬೇಕು ಇಗ ಹಾ ಬರ್ಬೇಕು ಇಸತಿ ಸದ್ಯಕ್ಕೆ ಜಾತ್ರೆನಾ ಇದ್ಯಾಯ ಅಣ್ಣಾ
ಹು ಈಗಿಲ್ಲ ಅಲ್ಲ ಅದು ಫೇಬ್ರುವರಿ ತಿಂಗಳಲ್ಲ ಆಗುತ್ತೆ
ಹಾ ಅದೇ ಅದೇ ಹಾ ಹಾ ಅವಾಗ ಬಂದಿಲ್ಲ ಬಟ್ ಹೋದ ಹೋದ್ ವರ್ಷ ಬಂದಿದ್ದೆ
ಹು ಹು ಹು ಹು ಹು
ಸ ಬರ್ತೀನಿ ಒಂದು ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಹಂಗೆ ಬಂದ್ ಬರ್ತಿವಿ ನಾ ಆ ಕಡೆ ಎಲ್ಲ
ಹಕು ಹೌದಾ ಹ ಅದ್ರ ಪಕ್ಕಕ್ಕೆ ಎಂಟ ಕಿಲೋಮೀಟರ್ ಗೊತ್ಲಾ ಅಂತ ನಮ್ಮೂರು
ಹಾ ಗೂತ್ಲಾನು ಬಂದಿದೆನಿವ
ಹೌದಾ
ಹಾ ಗತ್ಲಾ ಗತ್ಲಾ ಹೊಳಲು ಮತ್ತೆ ಅಕಡೆ ಎಲ್ಲಾ ಬಂದಿನಿ
ಹು ಹು ಹು ಮಚಲಿ ಮೇ ನಿಮ್ಮ ಸೈಡಿದಾಗ ಬಾಳ ಜೋಳದ ರೊಟ್ಟಿ ಊಟ ಮಾಡತಾರಾ ಜೋಳದ ರೊಟ್ಟಿ ಊಟ ಮಾಡ್ತೀರೆನ್ ನೀವು ಹು ಹು ಹು ಹು ನಮ್ದೂರ ಹಗ್ಲತ್ತು ಜೋಳ ರೊಟ್ಟೆ
ಹಾ ಹಾ ಆ
ಹತ್ತು ಮುದ್ದೆ
ಮುದ್ದೆ ಹ ನಮ್ದು ಬೆಳಿಗ್ಗೆ ಇರ್ತತಿ ಬೆಳಗ್ಗೆ ಗೆ ನಮ್ದು ರೊಟ್ಟಿನೇ ಇರುತ್ತೆ ಸಂಜೆ ಒಂದ್ ಸ್ವಲ್ಪ ಬೇರೆದೇನ ಮಾಡ್ಕೊತಿಂತೇವ ಅಷ್ಟೆ
ಹ್ಮ್ ಹ್ಮ್ ಆದ್ರೆ ವಾರಕ್ ಮೂರ್ ದಿನ ಅಂತೂ ಮಾಡ್ದ ಒಟ್ಟು ನಾನ್ ವೆಗೆಟೀರಿಯನ್ ಮಾಡ್ದ
ಹಾ
ನಾವು ಊಟ ಮಾಡೇ ಮಾಡ್ತಿವಿ ನಾವು ಅದಕ್ಕು ಸ್ವಲ್ಪ ಅಡಿಟ್ ಆಗಿದೆ ನಾವು
ಹಾ ಹಾ ಹಾ ಹಾ
ಹ್ಮ್ ಮದುವೆ ಆದ್ರೆ ಮತ್ತೆ ಇಪ್ಪತ್ನಾಲ್ಕ್ ವರ್ಷ ಇಪ್ಪತ್ತೈದು ವರ್ಷದ ಇನ್ನೊಂದು ಎಂಟ ವರ್ಷ ಬಿಟ್ಟ ನಾಕ್ ವರ್ಷ ಬಿಟ್ಟ ಆಗ್ಬೇಕಾ
ಇಲ್ಲ ಸರ್ ಏನ್ ಮಾಡ್ಬೇಕು ಸದ್ಯಕ್ಕೆ ಪಾಟ
ಇಲ್ಲ ಪೂರ್ತಿ ಜಾಬ್ ಗಿಬ್ ಎಲ್ಲಾ ಒಂದ ಮನೆ ಗಿನಿ ಕಟ್ಟಿ ಎಲ್ಲ ಚೆನ್ನಾಗಿದ್ದಾಗಾನ ಮದ್ವೆ ಆಗಬೇಕ್ ಅದು ಹಲೋ
ಎರಡ ಒಂದು ಎರಡು ಮೂರು ವರ್ಷ ಹ ಹಲೋ ಕೇಳ್ಸ್ತಾದೀಯ
ಹ್ಮ್ ಹ್ಮ್ ಕೇಳುತ್ ಅಣ್ಣ ಕೇಳ್ತಾತಿ ಹ್ಮ್ ಅದೇ ಇನ್ನೊಂದು ಐದು ನಾಕೈಐದು ವರ್ಷ ಟೈಮನಾಗ್ ಮದ್ವೆ ಅಗ್ರಿ ಸಷ ಇದ್ರ ಕಳ್ಕೊತಟೈಂಗ್
ಹಲೋ ನೀವ್
ಹಲೋ ಹಲೋ ಪ್ರತ್ಯಪ ಪಷ್ಟಕ ಹಲೋ
ಏ ತುಜರೂ